ಅರಾಮದಿ ಮಂಗಲಾ
ಹ್ಮ್ ಆರಾಮ ನೀ ಆರಾಮದ
ನಾನ ಆರಾಮದೇ ಏನ್ ಮಾಡಾಕತ್ತ ಏನ್ ಊಟ
ಚಪಾತಿ ಪಲ್ಲಿ ಅನ್ನ ಸಾಂಬಾರು
ಹ್ಮ್ ಹ್ಮ್
ನಿಂದ ಆಯ್ತಾ
ನಂದು ಆಯ್ತು ಇಡ್ಲಿ ಸಾಂಬಾರ
ಹ್ಮ್
ಅದ್ರ ಹ್ಮ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡನಿ
ಹ್ಮ್ ಏನಾಗೇತಿ
ನನ್ಗ ಜಾಸ್ತಿ ಈಟಾಗೈತತ್ತ
ಹ್ಮ್
ಮತ್ತೆ ಒಂದು ಸಿರಪ್ ಕೊಟ್ಟಾರ ಕೆಂತ ಟ್ಯಾಬ್ಲೆಟ್ಸ್ ಕೊಟ್ರ ಅದು ತಂಪ ಆಗಬೇಕಲ್ಲ ನನ್ ಬಾಡಿ ಎಲ್ಲ
ಹ್ಮ್ ಹ್ಮ್ ಹ್ಮ್ ದಾ ನನಗೆಲ್ಲದಿದ್ದೆ
ಅಲ್ಲ ಅಲ್ಲಿ ಅಲ್ಲಿ ಯಾದಗಿರಿ ಜಿಲ್ಲೆಕ್ಕೆ ಕೆಂಬಾವಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಕಡಿಮೆ ಆಗ್ತದಂತ ಹೇಳ್ಯಾರ್ ಟ್ಯಾಬ್ಲೇಟ್ಸ್ ಮ್ಯಾಗೆ
ಹಾ ಹಾಂ ಎಣ್ಣಿನು ಕೊಟ್ರಲ್ಲ ದಿ ನ ಮೂರ್ ಹೊತ್ತು ಕುಡಿಬೇಕು
ಹಂಗಲ್ಲ ಒಂದ್ ಸಲನೆ ಹಚ್ಚಿದ್ರು ಅಂದ್ರೆ ಎಲ್ಲಾ ಕಡಿಮೆ ಆಗ್ತಿತ್ತ ಅಂತ?
ಅದೂ ನಂದ್ ಎಕ್ಸಾಮ್ಸ್ ಇತ್ತು ಟೈಮ್ ಇರ್ಲಿಲ್ಲ ಅಂತೇಳಿ
ಈಸಲ ನಿನಿಗೇನು ಒಂದ್ ದಿನ್ದಾಗ್ ಮುಗಿತೈತೆ.
ಬೇಕಿತ್ ಮನಿಗ್ ಟೈಮ್ ಆಗಿತ್ತು ಸಂಜೆ ಆ ಗಿತ್ತು. ಅದುಕ್ಕೆ ಅದು ತಲೆನ್ ಬದ್ಲು ಅದುನ್ ಕೊಟ್ಟಾರ್
ಹ್ಮ್ ಜಲ್ದಿ ಅಲ್ ಹೋಬೇಕ್ ತೆ ಹಂಗಿದ್
ಹ್ಮ್ ಇದು ತಿನ್ಬೇಕಲ್ಲ ತಂದ್ ತಿಂದಿಲ್ಲ ಹಣ್ಣ
ಹ್ಮ್ ಕಲ್ಲಂಗಡಿ ಅದು ತಿನ್ನೋದ್ ಬಾ ಕಡಿಮೆ ಆಗ್ತೈತಿ. ಚಂದ ತಿಂದ್ ನೀರ್ ಕುಡಿ ಹಾಂ ನೀರ್ ಕುಡಿ ಜಾಸ್ತಿ, ಬರೆ ಪ್ಯಾನ್ ಗಾಳಿಗೆ ಇರ್ಬೇಡ ಹೊರಗದು ಅಡ್ಡಾಡ್ ಕುಂತು ಓದ
ಹ್ಮ್ ಇಲ್ಲಿ ಪತ್ರದೈತ್ ಇದು ಹಾಂ ರೂಮು
ಹ್ಮ್ ಹಂಗಂದ್ರ ಹೀಟ್ ಆಗ್ತೈತ್ಲೆ. ಆದ್ರೆ ಈಗೇನ್ ಬ್ಯಾಸ್ಗೆ ಏನ್ ಅಲ್ಲಾ ಬಿಡು ಮಳಿಗಾಲ ಕಡಿಮೆ ಆತೈತ್. ಮಳಿ ಐತೇನ್ರಿ ಆಕಡೆ?
ಏ ಇಲ್ಲ ಜಾಸ್ತಿ ನಿಮ್ದು?
ನಮ್ಮಲ್ಲಿ ಬಾಳ್ ಕಡಿಮಿ ಆಗೈತಿ ಮಳಿನೇ ಇಲ್ಲಿ ಆಕಡೆ ಆದ್ರ ಹಾಗ್ ತಿಳಿ ನಮ್ ಮೊನ್ನೆ ಹೋಗಿದ್ನಿ ಅಂದ್ನಲ್ಲ ಹ್ಮ್ ಇನ್ನ ಬ್ಯಾಸ್ ಇನ್ನ ಪುಲ್ ಮುಗ್ದಿಲ್ಲ ಅ ಎಷ್ಟು ಮಳಿ ಬತ್ ತ್ತಾ
ಒಂದೊಂದ್ ಕಡೆ ಹಂಗೆ. ಅಲ್ಲಿ ನಮ್ ಊರಾಗ ಇಲ್ಲ ನಮ್ ಪಕ್ಕದ್ ಊರಾಗೆ ಅದು ಊರಾಗರ ಎಂತಪ್ರಿ ಬರಕತೈತಿ ಪಾಪ ನಮ್ಮ್ ಮನ್ಯಾಗ ಇಂಜನ್ ಚಲೋ ಮಾಡಿ ಪಾಪ್ ಹೊಲುಕ್ಕ ನೀರ್ ಬಿಡಾತಾರ
ನಿರಾವರಿ ಏನ್ ನಿಮ್ದ?
ಇಲ್ಲ ಅಲ್ಲಿ ಹಳ್ಳ ಐತ್ ಒಂದು.
ಹ್ಮ್ ಹ್ಮ್ ಹ್ಮ್
ಅಲ್ಲಿದೇ ನೀರ್ ತರ್ತಾರ್.
ಹ್ಮ್ ನಮ್ ಕಡೆ ಏನ್ ಮಾಡ್ಬೇಕು ನೋಡ್ ನೀರಾವರಿನೂ ಇಲ್ಲ ಏನು ಇಲ್ಲ.
ಬ್ಯಾಸ್ಗಿ ಅಲ್ ಕರೆ ಅಂದುರ್ನು ಶೆಕೆ ಜಾಸ್ತಿ ಅದಿಲ್ಲಿ.
ಹೌದ್ ಲೆ ಪ್ಯಾನ್ ಹಚ್ಗೊಳೋ ಪ್ಯಾನ್ ಹಚ್ಚಿದ್ರು ತರಾ ತಡ್ಕೊಳುಕ್ಕಾಗಲ್ಲ ಏ ನಮ್ಗು ನಿಮ್ಗೂ ಹೆಂಗೊ ಯದಂದ್ರೆ ಕೂಲರೇ ಒಂದ್ ದೊಡ್ಡ ಇ ಆಗ್ಬಿಟ್ಟಲ್ಲ ಹ ಬನ್ ಹಚ್ಚುರು ಅಷ್ಟ ಶಿಕ್ಷಾರ್ತತಿ
ಬ್ರ ಇತ್ತೀಚಗ ಜಂಕ್ ಫುಡ್ಸ್ ಬಿಡ್ ಕಸನದ ಇಥವತನ್ ಆಕತ್ತನ್ ಕಲ್ಲಂಗಡಿ ಕರ್ಬೀಜ
ಕಸು ನಮಂತಾವತಿನ್ನು
ಹ್ಮ್ ಆರೋಗ್ಯ ಬೇಕಲ್ಲಾ
ಹ್ಮ್ ಆರೋಗ್ಯ ಭಾಗ್ಯ ಸನ್ನ ಹೇಳ್ಯನು
ಹ್ಮ ಅದ್ರಾಗ ಎಕ್ಸಾಮ್ ಟೈಮ್
ಹ್ಮ್ ಎಕ್ಸಾಮ ೈಮ ನಾಗ ಮದಲು ಆರಾಮ ಸತತಿ
ಹ್ಮ್
ಸಂದಕ ಮಾಡಡು ಎಕ್ಸಾಮ ಎಲ್ಲಾ ಮುಗಿತ ಹದದು
ಎಲ್ಲ ಏನ ನಾಳಿದ್ದು ಮಧ್ಯಾಹ್ನ ಐತ್ ಅನ್ಕೊಂಡ್ ಕಸ್ದ ನಾಡ್ದ್ದ ಪ್ರಾಕ್ಟೀಸ್ ಮಾಡತಿದ್ದೆ ನಾಳೆ ಮುೆ ಜನ್ಯ ಆದದಂ ಹಯಿ ಏನುೂ ಹೇಳೇ ಇಲ್ಲ ನಮಗ ಟಿಒ ಸಿ ಅನ್ನೋದ ಒಂದ್ ಸಬ್ಜೆಕ್ಟ್ ತರ
ಶಿಮ್ ಶಿವಮೊಗ್ಗ ಕಡೆ ಹಂಗ ತಿಕ್ಲಿ ತಿಕ್ಳ ಇದ್ದಂಗದಾರ
ಸುಮನೆ ಬಂದ ನೀ ಈ ಸೈಡ್
ಅಲ್ಲೇ ಹೇಳ್ಬೇಕು ಎಕ್ಸಾಮ್ ಹೇಳಿದ್ರೆ ಒದಕೋತಾರಲ್ಲ ಚೆಂದತೆ
ಹ್ಮ್ ಅಮಕ ಒಂದಿಷ್ಟ್ ಕಾನ್ಸೆಪ್ಟ್ ತೊೊಂಡ ಕಸನ್ ಇಂಪಾರ್ಟೆಂಟ್ ಇದ್ದಿದ್ದು ಓದಾತವಿ
ಹ್ಮ್
ಅದ್ರಲ್ಲಿೂ ಬರ ಆತ್ತಲ್ಲ ಅ ಅವವು ಇಪ್ಪತ್ ಮೂರ್ ಕ್ವಶ್ನ್ ಅದ ಅದ್ರೊಳಗ್ ಹನ್ನೆರಡನೇ ಕಷಂ ಕದ ನೀ ಇಪ್ಪತ್ತ್ಮೂರು ಕೊ ೆ ನಲ್ಲ ಕಾನ್ಸೆಪ್ಟ್
ಹ್ಮ್ ಹಂಗಗೆ ಅಂದ್ರ ಗ್ರೂಪ್ ಸ್ಟಡಿ ಮಾಡ್ರಿ ಅಂದ್ರ ಆಕೆ ಒಂದ್ ಹೇಳ್ತಾನ ನೀ ಒಂದ ಅಂದ್ರ ಎಟ್ಟರು ಒಂದೊಂದ್ ಟಾಪಿಕ್ ತಗೊಂಡು
ಹ್ಮ್ ಹ್ಮ
ಹ್ಮ ಮಾಡ್ರಿ ಇದ ಹ್ಮ್
ಇಲ್ಲೆಲ್ಲ ಆತರ ಇಲ್ಲ ಯಾರು ಎಲ್ರುೂ ಅವ್ರ ಅವ್ರ್ದೇ ಮಾಡ ಹ್ಮ್
ಅಂದ್ರೆ ಟೈಮ್ ಕಂಜ್ಯೂಮ್ ಟೈಮ್ ಉಯತೈತೆ ಅಂತ
ಹೆಂಗಂದ್ರ ಈಗ ನಾವೊಂದ್ ಓದಿರ್ತೀನಿ ಅವ್ರೊಂದ್ ಓದಿರ್ತಾರ ಈಗ ಡಿಸ್ಕಸ್ ಮಾಡೋ ಟೈಮಗ ಅವ್ರ ಒಂಂತರ ಡಿಪ್ರೆಷನ್ ಆಗಿ ಬಿಡ್ತಾರ ಈ ಈ ಇದು ಹೇಳಕ್ತ್ತಾಳಲ್ಲ ನನಗ್ ನಾ ಬೇರೆ ಓದಿದ್ನಲ್ಲ ಅಂತ ಒಂದ ಈ ತರ ಮಾಡಕ್ ಚಲೋ ಮಾಡಿ ಬಿಡ್ತಾರ ಅದಕ್ಕೆ ಯಾವ್ದ ಗ್ರೂಪ್ ಡಿಸ್ಕ ಯ್ದ ಬಿಡ್ತಾರ ನಾ ಏನ್ರ ಇಸದು ಓದಿನಿ ಅದ್ರ ಮೇಲೆ ಇರ್ಲಿ ನೀವ ಏನ್ರ ನನ್ಗ ಅದು ಇದು ಆ ಅಂತ ಅನಸ್ತದ
ಹ್ಮ್ ಹ್ಮ್ ನೀವ ಓದಿ ಟಾಪಿಕ್ ನಿನ್ ಹತ್ರಾನ ಇರ್ಲಿ
ಹ್ಮ್
ಈಗ ನಾ ಯಾವ್ದ್ ಓದಿಲ್ಲ ನೋಡು
ಹ್ಮ್
ನಾ ಯಾವ್ದ್ ಓದಿರಲ್ಲ ನೋಡ ಅದನ್ನ ಆ ಓದಂತೆ ಈ ಹೆಂಗಂದ್ರೆ ನಾವ ಒನ್ ಟಾಪಕ್ ತಗೊದು ನೀವ ಒಂದು ಟಾಪಿಕ್ ತೊಗೊಳ್ಳದು ನಾ ಅದ್ರ ಬಗ್ಗೆ ಪರ್ಫೆಕ್ಟ್ ಅದೀನ ಅಂದ್ರೆ ಅದ್ರ ಬಗ್ಗೆ ನನಗ್ ನೀ ಹೇಳೋದ ಬೇಡ ಆದ್ರೆ ಇನ್ನು ನೀ ಆ ಟಾಪಿಕ್ ಇಲ್ಲಾ ನಾನ್ ನಿನ್ ಆ ಟಾಪಿಕ್ ಹೇಳ್ತೀನಿ ನಾ ಯಾವ್ ಟಾಪಿಕ್ ಓದಿಲ್ಲ ಆ ಟಾಪಿಕ್ ನೀನ್ ನನಗ್ ಹೇಳ ಮುಗ್ದ ಹೋಗ್ತತ್ಲಾ ಓದ ಜಲ್ದಿ ಮು ಈಗ ಅವ್ರಿಗೆ ಕನ್ಫ್ಯೂಸನ್ ಆಗುದ ಯಾವಾಗ ಅವರು ಓದಿ ಟಾಪಿಕ್ ಅನ್ನ ನೀ ಹೇಳಿದ್ರ
ಎಲ್ಲರುೂ ಎಲ್ಲಷ್ಟು ಓದೆ ಕೂತ್ತತಿರ್ತಾರ ಅಲ್ಲ ಸ್ಟಾರ್ಟಿಂಗ್ಗೆ ಹ್ಮ ಹ್ಮ ಏನ ಇರಲಿ ಬಿಡು ಹ್ಮ್ ಹಿಂಗಾಗಿ ಒಂದ್ಕ್ಕೊಂದ್ ಜಗಳ ನಡೀತಾವ ಸುಮ್ಮ್ನೆ ಯಾರು ಓದ್ಬೇಕು ಹೊಸದ ತಿಳ್ಕೋಬೇಕು ಅವ್ರ ಏನ್ ಹ ಹೇಳಕತಾರ ಅದನ್ನು ಕೇಳಿದ್ರ ಆಯ್ತು ನಮ್ದನು ಕೇಳಿದ್ರ ಆಯ್ತು ಎರಡುಗ್ ಬರ್ದ್ರ ಆಯ್ತ ಅಂತ ಅನಲ್ಲ
ಹ್ಮ್
ಈಕ ಏನೋ ಅನ್ಕತ ಈಕಿಂದ ಏನ ಐತಿ ನಡಿ ಈಕಿಂದ್ ಬಿಟ್ಟು ಹೋದ್ರತ ಈ ತರ ಇಲ್ಲಿ
ಹುಚ್ಚುರಂಗ್ ಮಾಡ್ತ ಮತ್ತೆ
ಎನ್ನೂರು ಒಂದೊಂದ್ಸ ನಮ್ಮಿ ಕೊಟ್ಕ ತರ ಹಾ
ಹ್ಮ್ ಈಗ ಡಿಸ್ಕಷನ್ ಮಾಡಿದ ಚಂದಗನ್ ನೆನಪ್ ಉಳಿತೆತ್ತಲ್ಲ ಆರಾಮಕೆ ಬರಿಬೋದು.
ಹ್ಮ್ ಇಲ್ಲಿ ಹಂಗ ಇಲ್ಲ ಬಿಡು ಅದ್ರಾಗ ಇದು ಮ್ಯಾಥಸ್ ಐತ್ ಬಿಡಿ ಎಲ್ರೂ ಪ್ರಾಕ್ಟೀಸ್
ನಾವ ಏನ್ ಮಾಡ್ತಿದ್ದೆ ಗೊತ್ತ ಎಕ್ಸಾಮ್ ಹೋಗುಕ್ಕಿಂತ ಮುಂಚೆ ಒಂದ್ ಅರ್ಧ ತಾಸ ಇರ್ತತ್ಲಾ ಅವಾಗ ಏನೇನ್ ಏನೇನಿಲ್ಲ ಈಗ ನಾ ಓದಿಲ್ಲ ಪಾಟ ಆ ಟಪಿಕ್ ನಾ ಬಿಟ್ಟನಪ್ಪ ಅಂದ್ರೆ ಆಟಾಪಿಕ್ ನೀ ಓದಿ ಅಂದ್ರ ನಿಜಿ ಹೊಳಗೆ ವೆ ಒಳಗೆ ಹೇಳಿದೆ ಅಂದ್ರ ಅದನ್ನೇ ಈಗ ಹತ್ತ ಮಾರ್ಕ್ಸ್ ತೀರ್ತರಂಗ ಕ್ವೆಶ್ಚನ್ ಎಟ್ಲೀಸ್ಟ್ ಒಂದ್ ಐದಆರ ಮಾಕ್ಸಿಗರ ಬರಂಗಿಲ ಬೆನ ಹೋಗಿ
ಹ್ಮ್ಟಲ್ಲಾ ಆತ ಒಮ್ಮೊಮ್ಮೆ ನೆನಪಿರ್ಲ ಅ ಕ್ಲಾಸ್ನಾಗ ಟೀಚರ್ಸ್ ದನ ಬರ್ದ ಬಿಡ್ತೀವಿ
ಹ್ಮ್್ಮ
ಅದನ್ನೇ ಎಂಟು ಮರ್ಸಿದ ಮಾಡಿಬಡುದು ಒಂದ್ ಮರ್ಸಿನ್ ಗೊತ್ತತ್ತಂದ್ರರಿ
ಅಷ್ಟೇ ಅದರ ಲೀಲೆ ಈಗ ನೋಡ ಏನೋ ಉಂಟಪ್ಪ ಗೊತ್ತ ಇಟಕೊಂತರ ಅಂದ್ರೆ ಅದ್ರ ರಿಲೇಟೆಡ್ ಬೇರೆ ಬೇರೆ ಗೊತ್ತ ಇರತ್ತವಲ ಅದನ್ನೇ ಇದನ್ನ ಕಂಪೇರ್ ಮಾಡಿ ಅಂದ್ರೆ ಅದ್ರ ನಿಯರ್ ಆನ್ಸರ್ ತಂದ ಅಂದ್ರೆ ಅಟ್ಲೀಸ್ಟ್ ಹತ್ತರಲ್ಲಿ ನಾವ ಎಂಟ ಮಾಕ್ಸಿಗೆ ಬರ್ದೇವ ಅಂದ್ರೆ ಐದು ಮಾರ್ಕ್ಸ್ ಕೊಡಲ್ಲ ಹ್ಮ್
ಬಿಟ್ಟ ಬರ್ಬಾರ್ದು ಅಂತ
ಹು ಒಬ್ಬರು ಓದಿದ್ದ ಒಬರು ಒಬರುದ ಹ ಟಾಪಿಕ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದ ಜಲ್ದಿ ಮುಗಿತೈತಿ
ಇಲ್ಲಿ ಯಾವ ಲೆವೆಲಿ ಬಿಸಲ ಅದಂದ್ರ
ಹ್ಮ್
ಮಮ್ಮಿ ಎಲ್ಲರಿಗ ಒಂದೊ ಮಾವಿನಕಾಯಿ ಕೊಟ್ಟು ಕಳಸ್ಯಾಳ
ಹ್ಮ್
ಇಟ್ಟಲ್ಲಿನೇ ಕೊಳತದ ಹೋಗ್ಯದ
ಹ ನಮ್ಮಲ್ಲೇ ಬೇಸಲ್ಲೇಜ
ಅರ್ಧ ಹಾಲ್ ಟಿಕೆಟ್ ಹ್ಮ್ ಮತ್ತೆ ಬಿಸಿಲೆಲ್ಲ ಇದು ಅದ್ರಾಗ ಪತ್ರೆ ಅದಲ್ಲ
ಅಲ್ಲಲ್ಲಿಯ ಅಡೆ ಅಲ್ಲಾಪಿ ಅಕ್ಕಡೆ ತಂಪು ಜಾಸ್ತಿ ಅಂತಾರೆ ಶಿವಮೊಗ್ಗ ಕಡೆ
ಬಂದನ್ ಅಲ್ನಾ
ಹ್ಮ್
ಅಲ್ಲಿ ಆಗಿರ್ಬೇಕಾ
ಹ್ಮ
ಮತ್ತೆ ಅದು ಮತ್ ರಾತ್ರಿ ನಮ್ಮ್ ಮಮ್ಮಿ ಟಿಫನ್ ಬಾಕ್ಸ್ದಾಗ ಇಟ್ಟೀಅಲ್ಲಿ ಇಡ್ಬೇಡ ಒಂದ್ರ್ಬ್ಯಾಗ ತಗ್ದಿಡ ಅಂತಂದ ತಗ್ದಿ ಇಟ್ಟೀಿನಿ ಒಂದ್ ಸ್ವಲ್ಪ ಏನೂ ಆಗಿಲ್ಲ ಅದೇ ಮಂಕೆ
ಹ್ಮ್್ಮ
ಹಗೆ ನಿನ್ನೆ ರಾತ್ರಿ ಬಾಳೆಹಣಪಟ್ಟಿದ್ರು
ಹ್ಮ್ ಹ್ಮ್ ಎಲ್ಲಾರು ಬಂದಾರ
ಮತ್ರಿ ಬಾರನ್ನು ತಂಪಾ
ಹ್ಮ್ ತಂಪ ಅನ್ಸುತ್ತ
ಅದನ್ನು ಮತ್ತೆ ಈ ದಿನ ಹೇಗ್ ಬರ್ಸ್ತಿದನಿ ನೀನೇ ಬಾಳೆಣ್ಣ ಬರ್ಸನಿ ಬಾಳೆಹ್ಣ ಕೊಟ್ರ
ಓ ಬಾಳೆಹಣ್ಣು ತಿನ್ನು ಎದ್ದು ತಿನ್ಬೇಡ ಸ್ವಲ್ಪಟೆ
ಅದು ತಿನ್ನಲ್ಲೇನ ಆಕ್ಚುಲಿ
ಹ್ಮ್ ಈಗ ಅಂತ ಎಂತ ಎಗ್ ರೈಸ್ ಕಬಾಬು ಚಿಕನ್ನು ಬಿಡು ಅವೆಲ್ಲಾ ಹೀಟ್ ಇಿದ
ಹ್ಮ್ ಎಲ್ಲ ಬಿಟ್ಟೀನ್ಿ ನಿನ್ನೆ ಹೋಗಿದ್್ಮೇಲೆ ಇಲ್ ದೇವ್ರ ಗುಡಿಯಾಗ ಏನ ಆಯತ್ಂತ ದತ್ತಣ ಫೋನ್ ಮಾಡಿ ಹೇಳಿದ್ದ ನಾನು ರಕ್ಷಿಣ ಜಗಗಳು ಬಂದಿದ್ು ಇಬ್ಬರು ಸೇರ್ಕಸ ದೇವ್ರಿಗೆ ಹೋಗಿ
್ಮ ಹ್ಮ್
ಊಟಾನ ಊಟ ಇತ್ತು ಊ ಶಿಸ್ತ ಊಟ ಮಾಡಿ
ಹ್ಮ್
ಬಂದ್ವಿ
ಏನ್ ಮಾಡಿದ್ರು ಊಟ
ಅದೇ ಮಟನ್ ಚಿಕನ್ ಅನ್ನ ಟೊಮೆಟೊ ಪಾತ
ಎಲ್ಲಾ ದೇವಸ್ಥಾನದಾಗ ಮಟನ್ನು ಚಿಕನ್ ಮಾಡ್ತಾರ
ಬ್ಯಾಟಿ ಮಾಡಿದ್ರು ಅನ್ಸುತ್ತೆ
ಹ್ಮ್ ಹ್ಮ್ ಹ್ಮ್
ಅದು ಚೋಡೇಶ್ವರಯ
ಹ್ಮ್ ಹ್ಮ್
ಇಲ್ಲಿ ಆ ಹಾಸ್ಟೆಲ್ ಸಮೀಪ ಆಗತೈತಿ ಎಲ್ಲರೂ ಎಲ್ಲ ಹಾಷ್ಟೋಲ್ದಾರು ಅಲ್ಲೇ ಇದ್ದಿರ್ಲಿ ಂಡ ಈ ಭಾಗ್ಯಾರರುಕ್ಮಾ ನಾನ್ ವೆಜ್ ತಿನ್ನಲ್ಲ ಬರ್ಲಿಲ್ಲ ರಕ್ಷಿ ನನ್ ಜೋಡಿ ದೇವ್ರಿಗೆ ಅಂತ ಬಂದ್ಳು
ಹ್ಮ್
ನಮ್ಮ ಅಣ್ಣಗಳು ಬಂದಿದ್ರಲ್ಲಿ
ಹ್ಮ್ ಹ್ಮ್ ಸೀನಿಯರ್ಸ್ ಅಣ್ಣಗಳು ನಿಂಗ್ ಪರಿಚಯ
ನಮ್ಮ ಎಂ ಸಿ ಯದವರು
ಸೀನಿಯರ್ಸ ಅಂದಿ ಅಲಾ ಮತ್ತ್
ಹ ಅದೇ ಎಂ ಸಿ ಯಾದವ್ರ ಸೀನಿಯರ್ ಸರಿ ಓದ್ತೇನಿ ಆಮೇಲೆ ಹಚ್ತೇನಿ ಇಡ್ಲಿ
ಹ್ಮ್ ಸರಿ ಸರಿ
ಬಾಯ್ ಬಾಯ್
ಬಾಯ್